ಹಲೋ
ಕೇಳ್ಸಿದೆ ಅಲ್ವಾ.
ಕೇಳತದ ಏನ್ ಮಾಡಕತ್ರಿ.
ನಾವ ಇ ಏನು ಇಲ್ಲ ನೋಡ್ ಟಿವಿ ನೋಡ್ ಟಿವಿ ನೋಡ್ಕೊಂತಾ ಕುಂತಿದಿವಿ.
ಹ್ಮ ಹ್ಮ.
ನೀವ ಏನ್ ಮಾಡ್ತಾ ಇದೀರಾ.
ಹಾ ಮ ಫುಲ್ ಇದ್ದೀವಿ ಈಗ ಬಂದ್ವಿ ಒಂದಾಲಕ
ಹೌದಾ ಬೇಗ ಬಂದಿರ ಯಾಕೆ.
ಯಡ ಗಂಟೆ ಬಂದ
ಅದೇ ಹೇಗ ಆಯ್ತು. ಐದು ಆರ್ ಗಂಟೆೆಗ ಬರ್ತೀವಿ ಅಂತ ಹೇಳಿದ್ರಿ.
ಅಲ್ಲ ಮುಂಜಾಳೆ ಹೋಗಿ ಮಾಡ್ಯಾಳಕ ಬಂದು ನೋಡ್ರಿ.
ಹೌದಾ ಬಿಸಿಲ ಜಾಸ್ತಿ ಇದೆ ನಿಮ್ ಕಡಲ್ಲಿ
ಹ್ಮ ವಿಲ್ ಜಾಸ್ತಿ ಆರ್ ನೋಡ್ರಿ.
ಹೌದಾ ಇನ್ನುೂ ಕಡಿಮೆ ಆಗಿಲ್ವಾ ಇವಾಗ ಮಳೆ ಬಂದ್ರು ನಿಮ್ ಕಡೆಯಲ್ಲಿ
ಹ್ಮ್ ಇಲ್ ನೋಡ್ರಿದ ಹ್ಮ್ ಕಡಿಮೆ ಆಗಲ್ ನೋಡ್ರಿ ನಿಮ್ಮ ಕಡೆ ಕಡಿಮೆಗಾದ್ರಿ
ನಮ್ ಕಡೆನೂ ಇದೆ ಸ್ವಲ್ಪ ಕಡಿಮೆ ಆಗಿದೆ ಯಾಕಂದ್ರೆ ಮಳೆದು ಆಗಿದೆ ಅಲ್ಲ ಬೇಸಿಗೆಯಲ್ಲಿರೋಷ್ಟು ಬಿಸಿಲೇನಿಲ್ಲ
ಹ್ಮ್ ಹ್ಮ್ ನಮ್ ಕಡೆ ಬೇಸಿಯಗ್ ಹೆಂಗ ಇರ್ತದ ಅಷ್ಟೇ ಅನ್ನೋ
ಹೌದಾ
ಹ್ಮ್ ಎಲ್ಲಾ ಬೆಳಗ್ ಅಂದ್ರ ಬಾಡ ಆಕತಿ ಬಿಡ
ಏನ್ ಮಾಡ್ಬೇಕು ಹೇಳಿ ಅದಕ್ಕ ಏನ್ ಪರಿಹಾರ ಇದೆ
ಏನು ಕರಸ್ಕುಟು ಹೊಡ್ತೀವಿ ಈ ಮ ಕರಸ್ಕುಟು ಹೊಡೋದು ಕಟಕಿ ದಬ್ಬಿಸಿ ಮತ್ತ ಮಡಕಿ ಒಡಿಸಿ ಮತ್ತ ಅರಗಿಸಿ ಮತ್ತೆ ಸಾಲ ಹಾಕ್ಸ ಹಾಕ್ಸಿ ಬೀಜವರಿ ಊರಿ ಮತ್ತ ಒಂದುಸಾಲ ಅರಸಿ ಜಂಡೋಡಸಿ
ಹ್ಮ್ ಹ್ಮ್
ಮತ್ತತ್ ಸದ ತಗಸಿವ ಇಷ್ಟು ಮಾಡಿವಿ ಮಳೆಗಿಂದಲ ಅಂದ್ರಂಗ ಓ ಅಂತ ನಮ್ಗತಿ
ಕಷ್ಟ ಮಹಳ ಕಷ್ಟ ರೈತರದು
ಹ್ಮ್ ಹ್ಮ್
ಏನು ಮಾಡಕ್ ಆಗಲ್ಲ ಅಲ್ವಾ ರೈತ್ರರು ಕಷ್ಟ ಕೇಳ್ ಕೇಳ್ತಾರೆ ಸುಮ್ನೆ ಇರ್ತಾರೆ ಯಾರಾದ್ರ ಅಲ್ಲಿ ರಾಜಕಾರಣಿ ಆಗಿರ್ಬೋದು ಬೇರೆ ಜನ ಆಗಿರ್ಬೋದು ಸಹಾಯ ಮಾಡಲ್ಲ ರೈತರಿಗೆ ಯಾರಾದ್ರರು ಸಹಾಯ ಮಾಡಲ್ಲ ರೈತರ ಪರವಾಗಿ ಈ ರೈತ ತ್ರ ಸಾಲ ಮನ್ನಾ ಮಾಡ್ಬೇಕು ಅಂತೇಳಿ ಯ ರಾಜಕಾರಣ ಆಗಿರೋದು ಸಿನಿಮಾ ಹೀರೋ ಆಗಿ ಇರ್ಬೋದು ಯಾರು ಮುಂದೆ ಬಂದು ಆ ರೈತರಿಗೆ ಒಂದ್ ಹೆಲ್ಪ್ ಆಗೋ ರೀತಿ ಯಾವ್ದೂ ಕೆಲ್ಸಾನೂ ಮಾಡಿಲ್ಲ ಅಲ್ವಾ
ಹ್ಮ ಹ್ಮ್
ಹ್ಮ್
ಸುಮ್ನಯಾ ಮೋಸ ಹೋಗರ ನಾವು ಎಲ್ಲಾರೂ ಮೋಸ ಮಾಡಾರದ್ರ
ಹೌ ಬಡಿ
ಹ್ಮ್
ಹ್ಮ್
ರೈ ತಿರುಗಾ ಮೋಸ ಮಾಡರಾದಾರ
ಹೌದ ಏನ್ ಮಾಡ್ಬೇಕ ಹೇಳಿ
ಏನ್ ಮಾಡದಲ್ಲ ಹಂಗೆ ಹೋಗೋದ ಮತ್ತ ಏನ್ ಮಾಡದ ಉಣ್ಣಾಕ ತಿನ್ನಾಕ ಮಾಡಾಕ
ಹ್ಮ್
ಹ್ಮ್
ಹ್ಮ್ ಹ್ಮ್
ಹೇ ರುಕ್ಕು ಏರುಪಾ ದವಾ ಯಾ ಯದ ಸರಿ ಮಾಡು ಕೊೊಡ್ತಲ್ಲ ಅಂ ನಾಗಫೋನ್ ಹತ್ತತ್ತಗದ ನೆ ಯಾವ್ದು ಪೈಸನ ಆ ಹದಿನ ಸ್ವಲ್ ೋಣಿ ಕಡೆ ತೋರ್ಕಬೇಕ ಸವ ದಿನ ಹುಡುಗುರು ಬರಿತ್ ಇಲ್ಲ ಬಸು ಕಸ ನ ಮಜೆ ನ ಕುಸ
ಯಾಕ
ಹ್ಮ್ ಏನ್ ಮಾಡಕತ್ರಿ
ಏನು ಇಲ್ಲ
ಹ್ಮ ಯಾವಾಗ ನೀವು ಸಾಲಿ ಟೈಮ್ದಾಗ ಯಾಕ್ ಬರಲ್ಲ ಯಾವ ಟೈಮ್ ನಾಗ ಮುಂಜೆ ಬಸಣ್ಣ ಕಳ್ಸಿದ್ನಲ್ಲ ಹೇ ಇವತ್ ಹೇಳ್ ಕಳ್ಸಿ ಅಯ್ಯು ನಾ ಸುಳ್ಳೇ ಹೇಳನ್ ನೋಡು ನಾ ಮನೆ
ಹ್ಮ ನಾನೇ ಮನೆಗಿದ್ನ್ ಅದ್ರ ಗದ ಸುಳ್ಳೆ ಓಲದಳೇ ಎಲ್ಲ ಓಲಕಲ್ಲ ಆದ್ರ ಬರ್ ಕೊಡ್ತದ ಮನ್ನೆ ಹೇಳಿದಾಗ ಕೂಡ ಅಂತ ಇವ ಹೋಲ್ರ ಸುಳ್ಳೆಳ್ನೋಡ್ ನಾನ್ ನಾ ಮನೆ ಬಿಟ್ಟು ಹೊರ್ಗ ಬಂದಿಲ್ಲ ಏ ಬಂದಿರಂತ ನೀ ಏನ್ ಜನಾದ್ರಿ ಏ ನನ್ನ ಅಜಿಬ್ ಮಾಡ್ತಾರ ಯಾರು ಯಾರ್ ಮನಿಗ್ ಬಂದಾರ ನಾ ಎಲ್ಲಿಗ್ ಹೋಗೆ ಇಲ್ಲ
ನಾವ್
ನನ್ ಕೈ ಕೊಟ್ರ
ಮತ್ತೆ ಪರಾ ಮತ್ತೆ ಸಾಲಕಿತ್ತಳ ಅಲ್ಲ ಸಾಲಿಗ್ ಹೋಗಬೇಕಲ್ಲ ಸಾಲೆಗ್ದಾಳಲ್ಲ ಹಾ
ಹ್ಮ ಹ್ಮ ಇಲ್ಲ ಸಾಲಿಗು ಹೋಗಿಲ್ಲ ನಾ ಮನಗೂ ಬಂದಿಲ್ಲವ ಮನೆ ಮನಿ ಹೇಳಕ್ ಬಂದ ಮುಂದ್ ಹಲೋ
ಹಲೋ ಏನ್ ಮಾಡಕತ್ತಿರೆ ಮಹೇಶ